ವರ್ಕ್ ಅಯ್ತ್ರಿ
ಹಾರೀ ಬರಾಗಗ್ತದೆ ಹೇಳರಿ ಏ ಮಾಡಕತ್ರಿರೀ
ಹಾ ಏನಿಲ್ಲ ನೋಡ್ರಿ ಸುಮ್ನೆ ಕುಂತಿನಿ
ಹ್ಮ್ ಊಟ್ಟ ಹಾಗಾದ್ರಿ
ಹಾ ಊಟ ಮಾಡ್ಬೇಕಕ್ ನೋಡ್ರಿ ನಿಮ್ದ್ರಿ
ಇನ್ನ ಅಡಿಗೆದೆ ಆಗದ ಮಾಡಬೇಕು
ಹೌದ್ರೀ ಮಳೆ ಅಲ್ಲ ಆದ್ರಿ ಆ ಕಡೆ
ಮಳೆ ಇಲ್ಲ ನೋಡ್ರಿ ಗಾಳಿಬಟ್ಟಾ ಬರೀ ಗಾಳಿ ಬಿಟ್ಟದ ಇವತ್ತು ಬಟ್ಟ ಬಟ್ಟೆ ಹಾಕಿ ಹೊರಾಗ ಹೋಗಿನಿ ಎಲ್ಲಾ ಅಂಗಗಳ ತುಂಬಾ ಬಿದ್ವ ಬರತ್ತನ
ಹ ಹೌದ್ರೀ
ಅಯ್ಯಪ್ಪ ಬರೀ ಗಾಳಿ ಗಾಳಿ ಅದರಾಗ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಇಲ್ಲ ಅಂದ ಹುಡ್ಕೊಂಡ್ ಬಂಡಿಬಿಟ್ಟಂತ ಆಮೇಲೆ
ಹಂಗೆ ಮಾಡಬೇಕು
ನೆಕ್ಸ್ಟ್ಟಮ್ ಹೇಳ್ರಿ ಮಿಸ್ ಮಾಡಬಡ್ರಿ ಏನ್ ವಿಷಯ ಮಿಸ್ ಮಾಡಿದ್ರ ಈನ್ ವಿಷಯ ಮಿಸ್ ಮಾಡಬೇಡ್ರಿ ಏನಿಲ್ಲ ಹೇಳ್ಬೇಕ್ರಿ ನೀವೆ
ಹ್ಮ್ ಏನ್ ಮಾಡ್ರರಿ ಸ್ಪೆಷಲ್ ಅಡ್ಗೆ
ಸ್ಪೆಷಲ್ ಏನಿಲ್ಲ ನೋಡ್ರಿ ಮನೆಗ್ ಏನ್ ಮಾಡಿತಾರೇ ಅದೇ ನಾವಂತೂ ಅಡ್ಗೆ ಮಾಡಲ್ರಿ ನಮ್ಮ್ ಆಯಿ ಮತ್ತನ್ ಮನ್ಯಾಗ ಅದೇರೀ ಅವ್ರೇಏನ್ ಅವ್ರ ಏನ್ ಮಾಡತಾರೆ ಅದು ಉಣಬೇಕು
ಅಲ್ಲ ನಮ್ಮ ಅಣ್ಣರಿಗೆ ಏನ ಇಷ್ಟ ಅಂದೆ ಅಡಗಿ
ಅವ್ರಿಗ್ರೀ ಚಿತ್ರಾನ್ನ ರೀ ಚಿತ್ರಾನ್ನ ರೊಟ್ಟಿ ರೊಟ್ಟಿ ಪ್ರಿಯರ ರೀ ಅವರು ಆ ಕಡೆಲ್ಲಾ ರೊಟ್ಟಿ ರೀ
ಹ್ಮ್ ಡೆಲಿ ರೊಟ್ಟಿ ಅಂದಂಗ ಐತಿಗ ಹ ಬರ್ತಾವ ಇಲ್ಲ ಮತ್ತ ನಮ್ಮ ಮನೆ ಮಾಡ ಹಾಕ್ತರಯನ ಹೊರಗನ್ ತರ್ಸ್ತಾರೆ ಮತ್ತೆ
ಮಾಡ್ಬ್ರ ಹಂಗ ಪೈಪ್ ತಗೊಂಡ ತಿಡಿ ಕೊಡ್ತೇನಿ ರೀ
ಹಾ ರೀ ಹೆಂಗ ದಪ್ಪದ ತೆಳ್ಳದ ಒಂದ್ ರೊಟ್ಟಿ ಮಾಡಿದ್ರೆ ಆಯ್ತು
ಆಯ್ತ ಅಷ್ಟೇ ಆಯತ್ರಿ
ಹಂಗೆ ಬಿಡ್ರಿ ಮತ್ತೆ ಏನ್ ಮಾಡ್ತಾರ
ಹ್ಮ ಹ ಹನ್ರಿ
ನಾವ್ನು ದಪ್ಪ ದಪ್ಪ ಮಾಡದು ನಾವ್ನು ಅಷ್ಟರಿ
ಹೌದ್ರಿ
ನಾ ತೆಳ್ಳಗ್ ಮಾಡ್ಕೊಂತ ಕೂಡ ಊಣಾವತಿಗ ಒಂದ ಐದ
ನಮಗು ಬಡಿಲಕ್ ಬರಲ್ಲಲ್ರಿ ಎಲ್ಲ ಬ ಇಷ್ಟತ ದಿನ ಮದಲ ಬಡತಿದೀವಿ ಈ ಎಲ್ಲಾ ನೆನ್ಪಹೊಬಿಟ್ಟದ ಅದೇನ್ಂತರ ಪೈಪ್
ಹ್ಮ್ ಹ್ಮ ಮಾಡ್ತಾರ ಅದ್ರಾಗ ತೆಳ್ಳಗತ ನಂತ ನಾವ್ ಫ್ರೆಂಡ್ ಒಬ್ಬರು ಅದ್ರಾಗಿ ರೊಟ್ಟಿ ಮಾಡ್ತ ಪೈಪಿಂದಾನ ಲ್ಲಟಿಸ್ತಾರ ತಳ್ಳಗ ಆಗ್ತಾವ ಅವನು ಚಂದ ಮಾಡ್ತ ಇನ್ನ ರೊಟ್ಟಿ ಬಡದರ ಇನ್ನ ದಪ್ಪಾತ ಅನಸ್ತತಿ
ಹೌದೌಹೌದದ್ರಿ
ಹ್ಮ್ ಹ್ಮ
ನೀವ್ ಮಾಡ್ತಿರ್ಬೇಕಲ್ ರೊಟ್ಟಿ ಚಪಾತಿ ಎಲ್ಲಾ
ಹಾ ಮಾಡ್ತವ್ರಿ ಬೇಕ ಡೈಲಿ ಒಂದೊಂದ್ ದಿನ ಟೈಮ್ ಇದ್ರೆ ಮಾಡ್ಕೊಂಡ್ ಹೋಗ್ತೀನಿ ಇಲ್ಲ ಅಲ್ಲೇ ಅನ್ನ ಸಾರರಿ
ಹೌದ್ರಿ ನಮ್ಸ ನಾವೇಏನ ಎರಡ್ ವರ್ಷ ಐತಿ ನ ಗೆಸ್ ಮಾಡಕತ್ ಒಂದ ದಿನನ್ ಹೋಗಿಲ್ಲೋಡಿ ವೈದ
ಒದಿಲ್ರಿ ನಾವ ಒಂದ್ ವರ್ಷ ಒಯ್ದಿಲ್ರರಿ ಈ ವರ್ಷನೇ ಇಲ್ ಸ್ಟ್ರೆಂತ್ ಅದ ಹುಡ್ಗರ್ದಾಗೋದ್ರದ್ರಾಗ ಆಶೀವಲ್ ಆಕತದ ಅದ ಅನ್ನ ಸಾರು ಹೊಟ್ಟಿನೇ ತುಂಬಲ್ಲ ಒಂಥರ ಆದ್ರೆ ಉಪ್ಪುನುೂ ಇರಲ್ಲ ಖಾರಾನೂ ಇರಲ್ಲ
ಏ ಇಲ್ರಿ ನಂಬಲಿ ಸ್ಟ್ರೇತ್ ಕಮ್ಮಿ ಆದ್ ಎ ಎಂಬತ್ ಎಂಬತ್ತ ಏನ್ ದಾಖಲಾತಿ ಅದ್ರಿ ಹಾಜರಾತ್ರಿ ಮಾತ್ರ ಅಷ್ಟೇ ಐವತ್ತು ನಲ್ವತ್ತೈದ್ ಇರ್ತದರಿ
ಹ್ಮ್ ಹ್ಮ್್ಮ ಹಂಗಂದ್ರ ಸ್ವಲ ಸ್ವಲ್ಪ ಇರಲಿ ಚಂದ ಮಾಡ್ತಾರ ಅಡ್ಗೆ ಅದಮ್ ಜಾಸ್ತಿ ಇರ್ತಾವಲ್ಲಾ ಎಕಡೆ ಬೇಕ
ಬೇಕಾದರ್ರೀ ಏನಂತಾರ ಪ್ರೀತಿ ವಿಶ್ವಾಸ ಎಲ್ಲಾ ಹಾಕಿ ಸಾರು ಮಾಡ್ತಾರೆ ಹ್ಮ ಕಾಯಿ ಪಲ್ಯ ಜೊತೆಗ್ ಪ್ರೀತಿನೂ ಹಾಕತಾರೀ ಅದ್ರ ಅದಕ್ಕೊಂದ್ಸಲ್ಪ.
ಜಾಸ್ತಿ ಮಾಡ್ತದ ಅಂದ್ರೆ
ರಿ ಏನ್ ಒಂದೊಂದ್ ಜಗ್ ಸಾರ್ ಒಂದ್ ನಾಕ್ ಜನ ಟೀಚರ್ಸ್ ಇದವ್ರಿ ಹಂಗೆ ಅನುಮಾ ಎಗಸ್ತೀವಿ ನೋಡ್ರಿ ಹ್ಮ್
ಆಸ್ತಿ ಜನ ಆಗಾನೇ ಏನ್ ಚಿತ್ರಾನ್ನ ಮಾಡಲ್ಲ ಏನಲ್ರರಿ ಬರೇ ಅನ್ನ ಸಾರ್ ಅನ್ನ ಸಾರ್ ಸ್ಟಾರ್ಟ್ರ ಡೇ ಒಂದೆ ಉಪ್ಪಿಟ್ಟು ನಾಷ್ಟಾ ಮಾಡ್ತಾರ
ಅನ್ನ ಸಾರ್ ಉಪ್ಪಿಟ್ಟ ಎಲ್ಲಾ ನೋಡ್ರಿ
ನಮಗೆ ಏನಿಲ್ಲ ನಮಂತರ ಒಂದ್ ಆರ್ನೂರ ಐವತ್ ಸಾವ್ರ ಇಷ್ಟ ಅಷ್ಟ ಎಂತ ಅಂದ್ರೆ ಇರೋದು ನಾಕ್ನೂರರ ದಿನ ಇರ್ತವೆ ನಾಕ್ನೂರ ಐವತ್ತು
ದ್ವಾರನಹಿಳ್ಳಿ ದ್ವಾರನಹಳ್ಳಿ ಇದ್ದಂಗ ಅದು ಬರದಿ ಅದನು
ಹ್ಮ್ ಕೆಫಿಸ್ರೆ ಹೈಸ್ಕೂಲ್ ಆದ್ ಪ್ರೈಮರಿ ಆದ್ ಕಾಲೇಜದ
ಹ ಹ ಹ ಹ
ಹ್ಮ್ ಮತ್ತರಿ ಮತ್ತ ಹೇಲ ರಿಂಗದು ಇದ
ಯಾವಾ ಕಲಿಬೇಕತ್ತ ಆದ್ರ ತಲಗ ನಮ್ಮ ಮನ್ಯಾಗ ಅಂಟಿಯರು ಕಲಿತಾರೀ. ಹಾ ಅವ್ರೆಲ್ಲಾ ಖಲಿ ತರ ಮತ್ತ ಒಂದ ಅಂಗಡಿನ ಐತ್ರಿ ಏನಂತಾರ ಇದ ಬ್ಲೌಸ್ ಅದ ಮಾಡ್ತಾರಲ್ಲ. ಬ್ಲೌಸ್ ವರ್ಕ್ ಹಕದ ಎಲ್ಲ ಕಲಿ ಏನ್ ಸುಮ್ನೆ ಓದ್ತಿ ಇವೆಲ್ಲ ಯಾಕ್ ಮಾಡತ ಸುಮ್ನೆ ಉದ್ರಿ ಎಲ್ಲಾ ಎಲ್ಲ ಬಾಡಲ್ಲ ಅಂತ ಹೇಳ್ತಾರೀ.
ಅದ್ರೆ ಅದ್ರಾಗ ಜಾಸ್ತಿ ಅದೇನೆ ಇನ್ಕಮ್.
ಅಮೌಂಟ್ ಹುರಿ ಮನೆಗ ಎರಡ್ಮರ್ ವಿಷ ಮಿಷನ್ ಒಬ್ಬನ ಯಾರೀ ಒಬರಿ ಅದಾರ ತಿಂಗಳಿ ಇಪ್ಪತ್ ಸಾವಿರ ರಪ ಇ ಇಪ್ಪತೈದ ಸವಾರ ಹಾಕೋತಾರ ಅವ್ರು.
ಹೆಂಗ್ರೀ ಅಂದ್ರ ಕ ಇದ ಹಿಡ್ತಾರ ಏನ.
ಎಂಬ್ರಡ್ ಎಂಬ್ರಯ್ಡ್ ಮಿಷನ್ ಐತ್ರಿ. ಒರ ಬ್ಲೌಸ್ ಇಂದು ಎಂಬ್ರಯ್ಡದ ಐತಿ. ಪಿಕೋ ಮಾಡ್ತರ ಪಾಲ್ ಮಾಡ್ತರ.
ಅವೆಲ್ಲಾ ಬಾಳರೀ ಅಂದ್ರ ಪೇಶ
ಬಟ್ಟಿ ಒಲಿತಾರ ಎಲ್ಲನು ಮಾಡ್ತಾರ ನೋರಿ ಬ್ಲೌಸ್ ಅಂದ್ರ ಮ
ಮದ ಅದ ಕಾಟ ನಿಮ್ ಇದ್ರಾಗ ಫುಲ್ ಮದ್ವಿ ಫುಲ್ ವರ್ಕ್ರ್
ಹು ಹಂಗೆಲ್ಲ ಹೊಲಿತಾರ ಮತ್ತ ಒಂದ್ ಬ್ಲೌಸ್ ಸುಮ್ ನಾರ್ಮಲ ಅಂದ್ರ ನ ಸಾದಾ ಉಡವು ನೂರ ಇಪ್ಪತ್ತು ನೂರ ಮೂವತ್ರಿ. ಮತ್ತ ಚಲೋ ಗ್ರ್ಯಾಂಡ್ ಅಂದ್ರ ಎಡ್ನೂರ ಏನೂರ ಐವತ್ ರೀ ಸುಮ್ ಸಿಂಪಲ್ ಗ್ರ್ಯಾಂಡ್. ಮೀಡಿಯಂ ಗ್ರ್ಯಾಂಡ್ ಅಂದ್ರ ಒಂದ್ ತಾಸನ್ಯಾಗ ಒಂದ್ ಬ್ಲೌಸ್ ಹೊಲಿತಾಂರಿ.
ಚಲೋ ಅಲ್ರಿ ಮತ್ತ
ಮತ್ತ ದಿನ ಎಸ ಎಷ್ ತಾಸ್ ಇರಾತ್ ಇಪ್ಪನಾಲ್ಕ ತಾಸ್ ಹನ್ನೆರಡ ತಾಸ ಇದ್ರ ಹನ್ನೆರಡ ತಾಸನಗ ಮ ಹನ್ನೆರಡ ತಾಸನ್ಯಾಗ ಹದ್ರ ಎಷ್ಟ ಐತ್ರಿ.
ಆಯ್ತಲ್ಲ ಅಷ್ಟ ಪೇಶನ್ಸ್ ಬೇಕಲ್ರಿ ಕಟ್ ಮಾಡಿ ಕಟ್ ಮಾಡ
ಕಟ್ ಕಟ್ ಮಾಡದಷ್ಟ ತಡ್ರರಿ ಹೋಲೆಂದ್ ನಿಂತ್ತ್ರ ಎರಡ್ ತಾಸನ ನಿಲ್ತಾರ ನೋಡ್ರಿ. ಅವ್ರ ನನ್ಗ್ ಅದೇ ಅಂತ ಇತರ ಸುಮ್ ನೀ ಇದೇ ಕಲಿ ಯಾಕ್ ಮಾಡ್ತಿ ಎಲ್ಲ ಸುಮ್ನೆ ಎಟ್ಟ ದುಡದ್ರೂ ಅದೇ ಯ ನೂರ ರೂಪಾಯಕ ದುಡತಿ ಅಂತೇಳಿ ಬಾಳ್ ಹೇಳ್ತಾರಿ ನಾನೇ ಹೋದ ಬಿಡು ಅದೇ ನ್ ಮನ ಈಗ ಲಾಸ್ಟಿಗೆ ಅದೇ ಇರ್ತದ್ರೀ. ಅದೇ ಮಾಡದ ಇರ್ತದ ಹೋಲ್ ನೋಡಮ ಅಂತ ನಾ ಗಂಟ ಬಿದ್ದೇನ್ರೀ ಅದ ಏನ್ ಆತದ ಏನ್ ಬಿಡತೈತೋ.
ಇವಾಗೇ ಕಲಿಬೇಕ್ರೀ ಮ್ಯಾರೇಜ್ ಆದ್ಮೇಲ ಏನ್ ಆಗಲ್ರಿ ಕಲಿಯೋದ. ಹಾಗೆ ಕ ಎಲ್ಲ ಮೈಂಡ ಡೈವರ್ಟ್ ಆಗ್ಬಿಡ್ತದ ಬರೀ ಅತ್ತಿ ಗಂಡ ಸಂಸಾರ ಅಡಗೆ ಮಾಡ ಉಣಕ್ ಹಾ ಕ ತೊಳಿ ಇದೇನಡ್ತಿಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಇವಾಗೇ ಕಲಿಬೇಕ ನೋಡ್ರಿ ಏನಿದ್ದು ನಾವನು ಈ ಇದ ನಾ ಕಾಲೇಜ್ ಟೈಮ್ದಾಗ ಚೂಡಿದಾರ ಕಲ್ತೀನಿ ಈಗ ನೋಡಿದ್ರ ಅದು ಒಲಕೋದ್ರ ಹೊರ್ಲಕ್ಕ ಬರವಲ್ದ. ಎಲ್ಲ ಮತ್ತೋಗಬಿಟ್ಟದ ಎಲ್ಲ ಅವಾಗೆಲ್ಲ ನಾನೇ ಹೊಲ್ಕೊಂಡಿನಿ ಈಗೆಲ್ಲ ಗ್ಯಾಪ್ ಐತ ಎಲ್ಲಾ ಮಾಡ್ತ ಆರ್ದ ಮರ್ದ ಅಲಗತ
ಹ್ಮ. ಒಂದ್ಸರಿ ಬಿಟ್ವಿ ಅಂದ್ರ ಒಂದ್ಸರಿ ರೂಡಿ ತಪ್ಪಿತ ಅಂದ್ರ ಅ ಹೊಳೆ ರೂಡಿ ಹಾಕಂದ್ರ ಬಾಳ ಇದ್ದಐತ್ರಿ.
ಹ್ಮ ಈಗ ಮತ್ತ ಕಲ್ಯಕ ಹೋಗ್ಕ್ಂದ್ರ ಟೈಮೆ ಇಲ್ಲ.
ಟೈಮ್ ಇರಲ್ಲ ಇರಲ್ಲರಿ.
ಈಗ ಎರಡ್ ವರ್ಷ ಆಯ್ತ ಹುಡುಗರು ಕೈ ಬಿಟ್ಟಾವಂತ ಈಗ ಸಾಲಿ ಹೊಂಟಿನಿ ಈಗಂದ್ರ ಸಾಲಿ ಹ ಚಳ ಇದೇ ಆಯ್ತ ಮನ್ಯಾಗ ಬಟ್ಟೆ ಹೊಲದು ಜೋಡ್ಸಡಕ ಆಗವಲ್ತ ಗಂಡಗ ಅಟ್ಟ ಇಟ್ಟಿನ ಎಲ್ಲ. ತೊಳದು ವಾರಕ್ಕ ಒಂದ್ಸಲ ಅದು ತೆಗೆದು ಮಾಡದಾಗಿ
ಹೌದ ಹೌದ ಹೌದ್ರಿ.
ಮನೆಯಾರ ಪಾಪ ಗಂಟನಾಗ ಹುಡುಕಿ ತಗಿತಾರ ತಮ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಹಿಂಗ ನಮದ
ಅವನ್ ನೋಡ್ರಿ ಹಂಗೆ ನೋಡ್ರಿ
ಹ್ಮ್
ಹ್ಮ್ ಮತ್ತನ್ರಿ ಹುಡುಗಿ ಸೌಂಡೆ ಕೇಳಲ್ಲಯ್ತಲ್ಲ ಏನ್ ಮಾಡಕತ್
ಆಡಕದ ತ ತಾನೇ ಏನೋ ಮಾತಾಡ್ತಾ ಕೈ ಮುಗಿ ತಾಳ ಸೆಲ್ಯೂಟ್ ಹೋಡಿ ತಾಳ ಹ ಶಾಲ ಆಗ ನೋಡಿರ್ತಾಳ ಸೊಲ್ಯೂಟ್ ಹೊಡಿಯೋದು ಇ್ರ ತಾನ ಕೈ ಮುಗ್ದ ಏನ ಅನಾದ್ಲ ಏನ ಗುರು ಬ್ರಹ್ಮ ಅಂದಲ ಏನ ಅನಾದಲ್ಲ
ದಿನ ಶಾಲಿ ಕರ್ಕೊಂಡು ಹೋಗ್ತರಿ
ಕರ್ಕೊಂಡು ಹತೇನ್ ಒಂದ ಒಂದು ದಿನ ನ ಕರ್ಕೊಂಡು
ಹ್ಮ್ ಹ್ಮ ಹ ಹೌದ್ರಿ
ಗೋಡೆಗೆ ಎರಡು ಸಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗೆ ನೋಡ್ರಿ ಹುಡುಗ್ರು ಹುಗ್ರು ನೋಡ್ಕೋತ್ ಈಗಲಷ್ಟಿಂದ ಹುಷಾರತದ ಅಂದ್ರ ಹುಷಾರತವ ಈಗ ಸ್ವಲ್ಪ ಪಕಡಿ ಈ ಕಡಿ ಏನ ಮನೆಗ್ ಲಕ್ಷಿ ಬಂದಾಗ ಮಾಡಾಗ ಸುಮಾರದಾರ ದಾಸ್ ಕ ಹೇಳ್ರಿ
ಹೇಳ್ಬೇಕ್ರಿ ಎಲ್ಲ ಸ್ವಲ್ಪ ಹ್ಮ್ ಎ ಬಿ ಸೀ ಡಿ ಅಂತ ಹೊದರ್ತಿರ್ತಾರ ಅವ್ರಪ್ಪರ ಅವ್ರಪ್ಪಗೆ ಬಿಟ್ಟಿ ಎಲ್ಲ
ಎಲ್ ಕೆ ಜಿ ಇಕಿಗನಾ ಮೂರ್ ವರ್ ಮೂರ್ನಾಕಕ್ ವರ್ಷ ಟ್ರೈನಿಂಗ್ ಮಾಡ್ಬೇಕಕ್ ರೀ ಏನ ಇಲ್ರಿ ಹೇಳೋದಿಲ್ಲ ಸುಮ್ನೆ ಬಾಯ ಓದಸೋದು ಹಂಗ ಇರ್ತಾಂಗ ಸುಂಕುಂತಾಗ ಹೇಳ್ಬೇಕ್ರಿ ಅರ್ಧ ತಾಸ
ಹೌದೌದು ಹ್ಮ್
ಬಾ ಮುಂದ್ ಐತ್ರಿ ಏನ್ ಬೇಸಿಕ್ ಬುನಾದಿ ಚೋಲೋ ಐತಂದ್ರ ನೋಡ್ರ ಮುಂದ ಏ ಬೇಕಾದ್ರ ಓದ್ತಿವಿ ಮಾಡ್ವಿ ಅಂತರಿ ಈಗಷ್ಟ ಚಂದ ಹ ಓದಸ ಬೆಕ್
ಪರವಾಗಿಲ್ಲಂತ ಮಗನಿಗೆ ಅಲ್ಲೇ ಹಾಕಿನಿ ಇಂಗ್ಲೀಷ್ ಮೀಡಿಯಂಗೆ ಚಲೋ ಅದಲ್ ಸ್ವಲ್ಪ ಎಜುಕೇಶನ್ ಈಗ ಯು ಕೆ ಜಿ ಅನ ಎಲ್ಲಾ ವರ್ಡ್ಸ್ ಓದ್ತಾ ನೋಡ್ರಿ ಎಲ್ಲಸ ವರ್ಡ್ಸ್ ಹೇಳ್ತಾನ ಯ ಟೂ ಹಂಡ್ರೆಡ್ ತನಕ ನಂಬರ್ಸ್ ಹೇಳ್ತಾನ ಎಲ್ಲ
ಹ
ನಾವೇಏನ್ ಗೌರ್ಮೆಂಟ್ ಜಾಬ್ದಾಗ ಗೌರ್ಮೆಂಟ್ ಶಾಲೆಗ ಓದಿವವಿ ಕನ್ನಡ ಮೀಡಿಯಂ ನಮ ಫೀಸ್ ಎಲ್ಲ ಸೇರಿ ಒಂದ ಲಕ್ಷಪ ಬಂದದ ಇಲ್ಲ ನಮ್ದಾಗ ಇಲ್ಲಾ ಅಂದ್ರೆ ಬರ ಇಪ್ಪತ್ ಸಾವಿರ ಸ್ಕೂಲ್ ಫೀಸೇ ಸ್ವಲ್ಪ ಇಂಟರ್ನ್ಯಷನಲ್ಸ್ ಶಾಲಿ ಹಾಕಿದ್ರೆ ಮುಗ್ದೇ ಹಯ್ತ ಐವತ್ತು
ಅಯ್ಯ ಎಂತ ಐವತ್ ಸಾವಿರೀ ನಿಮ್ಮ ನಡಿ ಐವತ್ ಸಾವಿರ ಬರ ಫೀಸ್ ಕಟ್ಟಿದ್ರ ಹೊರಗಿಂದ ಮತ್ ಬೇರೆ ಅರಿ ಬೂಟ ಟೈ ಅದು ಇದು ಡ್ರೆಸ್ಸ ಗೀಸ
ಮತ್ತೆ ಅದು ಫಂಕ್ಷನ್ ಇದು ಫಂಕ್ಷನ್ ಅದು ಇದು ಅಂತ ಹೆಂಗೆ ತೋತಾನೆ ಇರ್ತಾರ ತಿಂಗಗಳಿಗೆ ನೂರು ಎರಡನೂರು ಹ್ಮ ಹ್ಮ
ತೋತರ್ ತೋತಾರ್ರಿ ಸಾಲಿ ಮತ್ತತ್ ಈಗ ಅಂದಗೆ ಶಿಸ್ತು ಅಂತ ಎದಕ್ ಮಾಡ್ಯರಿ ಹೇಳ್ರಿಗ
ಹ್ಮ್ ಈಗದೊಂದ್ ಬಿಸಿನಸ್ ಆಗ್ಯದ ಈಗ ಶಾಲಿದು ಸುಮ್ಮಿ ಯಾರ ಹೊಲಾಗಡೆ ಇದ್ದು ಅಂದ್ರೆ ಹೊಲ್ದಾಗ ಒಂದು ಬೆಲ್ಡಿಂಗ್ ಕಟ್ಸ ಬಿಡ್ಬೇಕ ಹೊಲ ಇದೂಂರಿಗ ಹೌದೌದ ಏರಿಗ ಒಂದೊಂದು ಹೊಲ ಇದವ್ರಿಗೆ ಚಲ ನೋಡ್ರಿ ಎಲ್ಲಾರ ಒಂದ್ಸರ ಬಿಲ್ಡಿಂಗ್ ಕಟ್ಸ ಪರ್ಮಿಷನ್ ತಗೊಂಡ ನಡಸಿದ್ರ ಚಾಲೋ ಬಿಸಿನೆಸ್ ಹಾ
ಳ್ ಕೊಟ್ರಿ ಅವರು
ಹ್ಮ್ ಮತ್ತೇನ್ ನ ತಡ ಮಾಡಿ ಮಕ್ಕೊತಿರ್ ಏನ್
ಹ ತಡ ಅಂದ್ರ ಹತ್ಕೇರಿ ಬಾಳ್ ತಡ ಏನ್ ಇಲ್ರಿ ಒಂಬತ್ತಕಂಗ ಊಟ ಮಾಡ್ತಿವಿ ಅಷ್ಟುಕ ಮಕ್ಕ ಬಿಡ್ತೀವಿ ನೋಡ್ರಿ
ಹೌದಾ ಹ
ಯಾಕೆ ಊಟ ಇಲ್ ನೋಡ್ರಿ ಯಾಕೆ ಅಚ್ಚಕ್ಕಿರಿ ಅಚ್ಚ ಇಲ್ಲ ಹೋನ್ ಎರಡ್ ದಿನ ಆಯತು.
ಹ್ಮ್ ಬಝಿ ಇರ್ಬೇಕ ಅದೇ ಮತ್ತ ಶಾಲಾಗನುೂ ವರ್ಕ್ ಇರ್ತಾವ ಅವು ಇವು ಎಂಟ್ರಿ ಮಾಡ್ರಿ ಅದ್ ಮಾಡ್ರಿ ಅಂತಳ್ ತಿಂತರ್ತರ. ಹ
ಇಲ್ಲಾಂದ್ರೆ ಹಚ್ಚಕ್ಕೆ ಅಂಜು ಹಚ್ಲಿ ಅಂಜು ಹಚ್ಲಿ ಅಂತ ಹೇಳಿ.
ಹ್ಮ್ ಹ್ಮ್
ಹ್ಮ್ ಎಲ್ಲಾರೂ ಆರಾಮಾರ ನೋಡ್ರಿ ಅಣ್ಣಾರ ಆರಾಮಾರಲ್ರಿ.
ಹ್ಮ್ ಆರಾಮ್ ಅಂದಾರ ನೋಡ್ರಿ ಅವ್ರು.
ಹ್ಮ್ ಹ್ಮ್ ಹ್ಮ್ ಚಲೋ ನೋಕೋರಿ ನಿಮ್ ಬಿಜಿ ಶಡಲ್ದಾಗ ಮರ್ತರಿ ಮತ್.
ಏ ನವೇನ್ ನೋಡಕಕ್ಕ ಆತಿವೇನ್ ಅವ್ರಿಗೆ ಅವ್ರ
ನೀವು ಅಡ್ಗಿ ಅಡ್ಗೆ ಊಟ ಚದ ಮಾಡಿ ಮಾಡಿ ಅಕ್ಬೆರ್ ರೀ.
ಅದನ್ ಮಾಡ ಮಾಡಕ ತರ. ನಡ್ದ ಇಲ್ಲಾರೆ ನಾವ್ ಏನು ಎಲ್ ಮಾಡ್ಕೋಬೇಕಕ್ ಬಿಡ ಅಂತ ಹೇಳ ನಾವೇನು ಯಾವ್ದೋ ತಂಗ್ಗಳ ಉಡ್ಕೊಂಡು ಉಂಡೆ ಮಕ್ಕ
ಹ್ಮ್ ಹ್ಮ್ ಅಷ್ಟೆ ನೋಡ್ರಿ ಚಂತ ಮಾಡ್ ಬಂದಿತಿ ಬ್ಯಾಸ್ರ ಅಂದ್ರ ಬ್ಯಾಸ್ರ.
ಬ್ಯಾಸ ಬರ್ತದ ಮನ್ಯಾಗಿದ್ರೆ ಮಾಡ್ತೀನಿ ನಾನು ಬೆಳಿಗ್ಗೆ ಮಾಡ್ತೀನಿ. ರಾತ್ರಿ ಅವರು ಮಾಡ್ಕತಾರ ಹಿಂಗ್ ನಡ್ದದ.
ಹ್ಮ್ ಹ್ಮ್ ಒಟ್ ಅಂಡ್ರಸ್ಟ್ಯಾಂಡಿಂಗ್ ಆದಲ್ಲ ತೋರಿ.
ಹಾ ಸಂಜೆಗೆ ಬರ್ತಾರ ನಾಲ್ಕು ಬರ್ತಾರ.
ಇರ್ರಿ ಮೇಡಮ್ ಕಾಲ್ ಬರತ್ತತ್ರಿ ಹಾ.